ನಮಸ್ಕಾರ ಸಾರ್ ಹೇಳಿ
ನಮಸ್ಕಾರ ಮತ್ತ ಆರಾಮಿಸ್ತೀರ ಆಯ್ತು ಕಾಫೆ
ಮತ್ತುೆ ಸರ್ ಈಗ ಏಗ್ ಜೇಸ್ಟ್ ಬಿಿಂದ ಕಾಫಿ ಆಯಿತು ಅಂದಳ
ಈಗ ನೀವು ಹಂಗ್ರ ಈಗ ಫಿಸಿಕಲ್ ಆಕ್ಟಿವಿಟೀಸ್ ಏನು ಮಾಡ್ತೀರಾ ನೀವು ಡೈಲಿ ಎದ್ದಂಗರ
ಸರ್ ನಾವು ಡೈಲಿ ವಾಕಿಂಗ್ ಮಾಡ್ತೀವಿ ಮತ್ತು ಕಲ್ದು ಎಕ್ಸಸೈಜ ಇದೆ ಅದೆಲ್ಲ ಎಕ್ಸಸೈಜ ಮಾಡ್ತೀನಿ
ಹ ಹಾ
ಹ ಅಲ್ಲ
ಎಷ್ಟೊತ್ ಮಾಡ್ತಿೀರಾ ಎಲ್ಲೋ ಹೋಗ್ತೀರಾ ವಾಕಿಂಗ್ ಎಲ್ಲ
ವಾಕಿಂಗ್ ಜೆ ಕೆ ಗ್ರೌಂಡ್ವ್ರಗೂ ಹೋಗ್ತೀವಿ ಸರ್ ಜೆ ಕೆ ಗ್ರೌಂಡ್ವಿಗೂ ಹೋಗಿ ಹಂಗೊಂದು ಗ್ರೌಂಡ್ ಬರ್ತೀವಿ ನಾಲ್ಕೈದು ಕಿಲೋಮೀಟರ್್ ಆಗುತ್ತೆ ಸರ್
ಓಕೆ ನಿಮ್ಮ ಶಂಟ್ರವರು ಎಲ್ಲರೂ ಎಷ್ಟು ಜನ ಗತ್ತಾರೆ ವಾಕಿಂಗಗೆ
ವಾಕಿಂಗ್ಗೆ ಒಂದು ಹತ್ತು ಹದಿನೈದು ಜನ ಬರ್ತಾರೆ ಸರ್ ಕೆಲ್ಸಕ್ಕೆ ಹೋಗ್ತಾರಲ್ವಾ ಅದ್ರಂದ ಆರೋಗ ಅವರಾಗಲ್ಲ ಬಂದ್ಬಿಡಕೋ ಕೆಲವ್ರು ಬರಲ್ಲ ಕೆಲವು ಫ್ರೀಯಗರೋರು ಏಜ್ ಆಗಿರೋರೆಲ್ಲ ಹೋಗ್ತಾರೆ
ಹ್ಮ್ ಹ್ಮ್
ಹ್ಞೂ ಏಜ್ ಆಗಿರೋರುಂತೂ ತುಂಬ ಓಡಾಡ್ತಾರೆ ಸರ್ ಅವ್ರು ಒಂದು ದು ಒನ್ ಅವರ್ ಎರಟು ಒನ್ ಅವರ್ ಮೇವರ್ಗೂ ಹೋಗ್ತಾರೆ ತುಂಬ ದೂರ
ಓಕೆ
ಹ್ಮ್
ಹ್ಮ್ ನೀ್ ಎಷ್ಟೋ್ ಡೈಲಿ ಆಫ್ ಅನ್ ಅವರ್ ಒನ್ ಅವರ್ ಮಾಡ್ತೀರಾ
ಹಾಫ್ ಆ್ಯನ್ ಅವರ್ ಹಾಫ್ ಆನ್ ಅವರ್ ಮಾಡ್ತೀನಿ ಸರ್
ಹ್ಞೂ ನಿಮಗೆ ಯಾವ ಸ್ಪೋರ್ಟ್ಸ್ ಇಷ್ಟ
ಈಗೆಲ್ಲ ಕ್ರಿಕೆಟ್ ನಡೀತಾ ಇದೆಯಲ್ಲ ಸರ್
ಹ್ಞೂ ಹ್ಞೂ ನೀವೇನಾರ್ೂ ಆಟ ಆಡ್ತಿದ್ರಾ ಯ್ದಾರ ನಿಮ್ಮ ಟೈಮಲ್ಲಿ
ನಮ್ಮ ಟೈಮಲ್ಲಿ ನಾವು ಖೋ ಖೋ ಕಬಡ್ಡಿ ಆಡ್ತಿದ್ದ ಸರ್
ಹ್ಮ್ ಹ್ಮ್ ಈಗ ಯಾವ್ದೋ ಆಟಗಳು ಆತರ ಏನಿಲ್ಲ ಆಡಕ್ಕ ಆಾಗಲ್ಲ
ಇಲ್ಲಲ್ಲ ಆಗಲ್ಲ
ಹ್ಮ್ ಹ್ಮ್ ಖೋ ಖೋ ಕಬಡ್ಡಿಿಯ ಎಲ್ಲ ಅಲ್ಲ ಸ್ಕೂಲ್ ಡೇಸ್ ಎಲ್ಲ ಆಡ್ತಿದ್ದ
ಹಾಂ ಸ್ಕೂಲ್ ಡ್ರೆಸ್ ಎಲ್ಲ ಆಡ್ತಿದ್ದ ಆಮೇಲೆ ಕಾಲೇಜ್ ಸಲ್ಲಿಿಯವರೆಗೂ ಕ ಕಬಡ್ಡಿ ಇಂಟರ್ ಕ ಇಂಟರ್ ಕಾಲೇಜವರೆಗೂ ಹೋಗಿದೆ
ಹ್ಮ್ ಹ್ಮ್
ಹ್ಞ ಆಮೇಲೆ ಇದು ಎನ್ ಸಿ ಸಿಯಲ್ಲಿದೆ ನಾವು ಎನ್ ಸಿ ಸಿ ಡೆಲ್ಲಿದೆಲ್ಲ ಹೋಗಿದೆೆ ಸರ್
ಓಹ ವೆರಿ ಗುಡ್ ಹಾ ಹಾಂ ಯಾವ ಕ್ಲಾಸಲ್ಲಿ ಇದಿದ್ದಾಗ ಯಾವ ಏಜಲ್ಲಿ
ಸರ್ ಎಯ್ಟಿ ನೈನು ಸರ್
ಹಾ ಹಾಂ ಹಾಂ ಏನು ಏನು ಓದ್ತಾ ಇದ್ರರಿ ಆಗ
ಹ ಸೆಕೆಂಡ್ ಇಯರ್ ಸರ್
ು ಸಿ
ನವು್ದೀೇಶ
ಹ್ಮ್ ಎನ್ ಸಿ ಸಿ ಅನುಭವಗಳು ಹೇಗಿದೆ.
ಎನ್ ಪಿ ಸಿ ಅನ್ಭವ ಅಲ್ದೆ ತುಂಬ ಚೆನ್ನಾಗಿದೆ ಸರ್ ಅಲ್ಲಿ ಏನು ಅಂತಂದ್ರೆ ಬೆಳಿಗ್ಗೆ ನಾವು ನಾಲಕ್ ಗಂಟೆಗೆ ಎದ್ದೆಳ್ಬೇಕು ಪ್ರೇಯರ್ ಮಾಡ್ಬೇಕು ಮತ್ತೆ ಹಾ ಮಾರ್ಚ್ ಫಾಸ್ಟ್ ಮಾಡ್ಬೇಕು ಎಕ್ಸಸೈಜ್ ಮಾಡ್ಬೇಕು.
ಹ್ಮ್
ಅದೆಲ್ಲ ಇರುತ್ತೆ ಸರ್.
ಹ್ಮ್ ಹ್ಮ್.
ಜೀವನದಲ್ಲೊಂತರ ಶಿಸ್ತು ಕಲ್ಸಿದಂಗಾಗುತ್ತೆ ಮತ್ತೆ ನಮ್ಮ ದೇ ದೇಶ್ ಶದ್ ಬಗ್ಗೆ ಅಭಿಮಾನಾನು ತೋರಿಸ್ದಂಗಾಗುತ್ತೆ.
ಓಕೆ.
ಅದೆಲ್ಲ ಹೇಳ್ಕೊಡ್ತಾರ. ಯಾಕಂದ್ರ ಎನ್ ಸಿ ಸ್ ಸಿಗ್ ಬರೋರೆಲ್ಲ ಕಮಾಂಡರ್ಸ್ ಬರ್ತಾರೆ ಸರ್ ಎನ್ ಸಿ ಸಿ ಕ್ಯಾಂಪ್ಗ್ ಹೋಗ್ತಿವಿ ಸರ್ ಕ್ಯಾಂಪ್ ಇರುತ್ತೆ ಆರು ತಿಂಗಳಿಗೆ ಒಂದ್ಸತಿ ಕ್ಯಾಂಪ್ ಕ್ಯಾಂಪ್ ಇರುತ್ತೆ ಎಲ್ಲ ಕಾಲೇಜಲ್ಲು ಇರುತ್ತೆ. ಆ ಕ್ಯಾಂಪ್ ಆ ಕ್ಯಾಂಪಗ್ ಹೋದಾಗ ಎನ್ ಸಿ ಸಿ ಕಮಾಂಡೋಸೇ ಬರ್ತಾರೆ.
ಹ್ಮ್ ಹ್ಮ್.
ಎಲ್ಲ ಟೋಲ್ ಥ್ರುಔಟ್ ಕರ್ನಾಟಕ ಎಲ್ಲ ಕಾಲೇಜಿಂದಾನೂ ಒಂದೊಂದು ಸೆಂಟ್ರ್ ಮಾಡ್ಕೊಂಡು ನಾಲವ್ ಈಸ್ಟ್ ವೆಸ್ಟ್ ನಾರ್ತ್ ಅಂತ ನಾಲಕ್ ಸೆಂಟರ್ ಮಾಡಿರ್ತಾರ್ ಸರ್. ಆ ಸೆಂಟ್ರಲ್ಲಿ ಬರುವಂಥ ಕಾಲೇಜು ಎನ್ ಸಿ ಸಿ ಕ್ಯಾಂಪ್ಸ್ ಎಲ್ಲ ಒಂದ್ ಸೆಂಟ್ರಗ್ ಹಾಕಂತಾರೆ ಇವಾಗ ನಮ್ಗ್ ಹಿಂಗೆ ಮಂಡ್ಯ ಮೈಸೂರು ಆ ಇದೆಲ್ಲ ಸೇರ್ಸಿ ಇಲ್ಲಿ ಮೈಸೂರ್ಗ್ ಹಾಕೊಂತಾರೆ.
ಹ್ಮ್ ಹ್ಮ್.
ರಾ ಆ ರಾಮನಗರ ಅದೆಲ್ಲ ಸೇರ್ಸಿ ಇದಕ್ಕೆ ಬೆಂಗ್ಳೂರ್ಗ್ ಹಾಕಂತಾರೆ.
ಹ್ಮ್ ಹ್ಮ್.
ಹಾ. ಅಲ್ಲಿ ಹೆಂಗಿರುತ್ತೆ ಕ್ಯಾಂಪ್ ಅಂದ್ರೆ ಆರ್ಮಿಲಿ ಯಾತರ ಹೊರ್ಗಡೆ ಹೋಗಿ ಕ್ಯಾಂಪ್ ಹಾಕೊಂಡ ಇದ್ ಮಾಡ್ ಇರ್ತಾರೆ ಆತರನೇ ಅಂತೇ ಎಲ್ಲ ಹೇಳ್ಕೊಡ್ತಾರೆ ಸರ್ ಪ್ರತಿಯೊಂದು ಹೇಳ್ಕೊಡ್ತಾರೆ ಹೂಂ. ಈವನ್ ಫೈರಿಂಗಿಂದಾನೂ ಹೇಳ್ಕೊಡ್ತಾರೆ.
ಹ್ಮ್ ನೀವ್ ಎಷ್ಟ್ ವರ್ಷ ಕಲ್ತ್ರಿ ಅದನ್ನ.
ನಾನು ಎರಡು ವರ್ಷ ಮಾಡಿದೆೆ ಸರ್ ಫಸ್ಟ್ ಇಯರು ಸೆಕೆಂಡ್ ಇಯರು. ಎನ್ ಸಿ ಸಿ ಕಾಲೇಜಲ್ಲೇ ಇದ್ದಿದ್ದು ನಮಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡು ವರ್ಷ ಮಾಡ್ದೇ.
ಓಕೆ ಈಗ ಆರ್ಡಿ ಪೇರೇಡ್ ಅದೆಲ್ಲ ಮಾಡ್ತಾರಲ್ಲಲ್ಲೇನಾರು ಹೋಗಿದ್ರಾ ಭಾಗವಹಿಸಿದ್ರಾ.
ಎಲ್ಲಿ ಸರ್.
ಆರ್ ಡಿ ಆರ್ ಡಿ ಅಂತ ಏನ ಕ್ಯಾ ಇದ್ ಮಾಡ್ತಾರಲ್ಲ.
ರಿಪಬ್ಲಿಕ್ ರಿಪಬ್ಲಿಕ್ ಡೇ ದ ಸರ್ ರಿಪಬ್ಲಿಕ್ ಡೇ ದು ನಾನು ಆಗ್ಲಿಲ್ಲ ಸರ್ ನನ್ ಫ್ರೆಂಡ್ ಇಬ್ಬರು ಸೆಲೆಕ್ಟ್ ಆಗಿದ್ರು.
ಓಕೆ ಅದರದ್ದು ಸೆಲೆಕ್ಷನ್ ಇದ್ರೆ ಮಾತ್ರ ಆರ್ಡಿ ಕಳ್ಸೋದಲ್ವಾ.
ಹೌದೌದೌದು ಸೆಲೆಕ್ಷನ್ ಇದ್ರೆ ಮಾತ್ರ ಆಮೇಲೆ ಅಲ್ಲಿ ಲಿಮಿಟ್ ಇರುತ್ ತ್ತೆ ಸರ್ ನಾವೀಗ ಕರ್ನಾಟಕ ಅಂದ್ರೆ ಕರ್ನಾಟಕದಿಂದ ಎಂಟೇ ಜನ ಹೋಗೋದು.
ಹಾ ಹಾ.
ಮೂರ್ ಜಿಲ್ಲೆಯಿಂದ ಎಂಟು ಜನ ಸೆಲೆಕ್ಟ್ ಆಗ್ತಿವಿ ಅದಕ್ಕಿಂತ ಮೊದ್ಲು ನಾವ್ ಕ್ಯಾಂಪಲ್ ಸೆಲೆಕ್ಟ್ ಟ ಕ್ಯಾಂಪಸ್ಗ್ ಹೋಗಿರ್ತೀವಿ ಕ್ಯಾಂಪಸ್ ಸೆಲೆಕ್ಷನ್ ಆದ್ಮೇಲೇನೇ ಎಂಟು ಜನ ಅಲ್ಲೇ ಕಳ್ಸೋದು.
ಹ್ಮ್ ಹ್ಮ್. ಈಗ ನೀವು ಅಲ್ಲಿ ಆವಾಗ ಕಲಿತಂಥ ಡಿಸಿಪ್ಲಿನ್ಗಳು ಈಗ ಏನಾರೂ ಯೂಸ್ ಆಗ್ತಾ ಇದಾವ.
ಯೂಸ್ ಆಗುತ್ತೆ ಸರ್ ಆದರೆ ನಾವು ಪಲ್ ಪರಿಪಾಲನೆ ಮಾಡ್ಕೊಣಲ್ಲ. ಆ ತರ ಇರಕ್ಕಾಗಲ್ಲ ಸರ್ ಅದು. ಬೆಳಿಗ್ಗೆ ಎದ್ದಿ ಮಾರ್ಚ್ ಫಾಸ್ಟ್ ಮಾಡ್ಬೇಕು ಮತ್ತೆ ಆ ಶಿಸ್ತು. ಬಟ್ಟೆ ನಾವೇ ತೊಳ್ಕೋಬೇಕು ಬಟ್ಟೆ ಯಾವಾಗ್ಲೂ ಐರನ್ನಲ್ಲೇ ಇರಬೇಕು ಅಲ್ಲಿ. ಒಂಚೂರು ಗಲೀಜ್ ಇರೋಂಗಿಲ್ಲ ಆಮೇಲೆ ಶೇವಿಂಗ್ ಅಷ್ಟೇ. ಪ್ರತಿದಿನ ನಮ್ಮ ಶೇವಿಂಗ್ ಏನಿರುತ್ತ ಮತ್ತು ಉಗುರಿಂದ ಹಿಡ್ದು ಪ್ರ ಪ್ರತಿಯೊಂದು ಚೆಕ್ ಮಾಡ್ತಾರೆ ಅನ್ನ ಕ್ಯಾಂಪಲ್ಲಿ ಏನುದು ಹದಿನೈದು ದಿನ ಕ್ಯಾಂಪ್ ಇರುತ್ತೆ ಸರ್ ಹದಿನೈದು ದಿನನ ಹಗರು ಒಂಚೂರು ಬಿಲ್ಡ್ ಇರಬಾರ್ದು ಶೇವಿಂಗ್ಷ್ಟೇ ಸೇವಿಂಗು ಅಷ್ಟೇ ಒಂದು ಒಂದು ಇಿದದು ಇರಬಾರ್ದು ಪಾಲಿಷು ಅಷ್ಟೆ ಇವತ್ತೇಏನು ಹಾಕಿರ್ತೀವಿ ಬಟ್ಟೆ ನಾಳೆ ಅದೇ ಥರನೇ ಇರಬೇಕು
ಹ್ಮ್ ಹ್ಮ್ ಹ್ಮ್
ಅಷ್ಟು ಶಿಸ್ತು ಕಲಿಸ್ತಾರೆ
ಕೆ ಕೆ ಆಮೇಲೆ ಕಬಡ್ಡಿ ಯಾವ ಲೆವೆಲ್ ತನಕ ಆಟ ಆಡಿದ್ರಿ ನೀವು ಎಷ್ಟು ವರ್ಷ ಆಡಿದ್ರಿ
ಕಬಡ್ಡಿ ತ ಕಬಡ್ಡಿ ತಾಲೂಕ್ು ಲೆವೆಲ್ ವರೆಗೊ ಓೋಗಿ ತಿಚಾರ
ಹಾ ಹಾ ಹಾ
ಕೊಿ
ಓಕೆ
ಅವಾಗ ಇಷ್ಟು ಈಗ ಕಬಡ್ಡಿ ಪ್ರೋ ಕಬಡ್ಡಿ ಬಂತು ಈಗ ಕಬಡ್ಡಿಗೆ ಸ್ವಲ್ಪ ಇದು ಫ್ಯೂಚರ್ ಬಂತ ಅವವಾಗಲ್ಲ ಕಬಡ್ಡಿಫ್ಯೂಚರ್ ಇರಿಲ್ಲ ಸರ್ ಏನೋ ತಾಲೂಕ್ ಲೆವೆಲಲ್ಲಿ ಆಡ್ಸೋರು ಸ್ಟೇಟ್ ಲೆವೆಲಲ್ಲಿ ಆಡ್ತಾ ಇದ್ರು
ಹ್ಮ್
ಹಾ ಅದು ಬಿಟ್ರೆ ಅವಾಗ ಎಲ್ಲ ಇಂಟರ್ನ್ಯಾಷನಲ್ ಇರಲಿಲ್ಲ ಸರ್ ಕಬಡ್ಡಿ
ಹಾ ಹಾ ಹಾ ಹೌದೌದು ಇದು ಇದ್ರಲ್ಲೂ ಬಂತಲ್ಲ ನಾಸ್ನಲ್ಲ ಲೆವೆಲ್ಗೆ ಪ್ರೋ ಕಬಡ್ಡಿ ಬಂದಮೇಲೆ
ಬಂದ ಮೇ ಕಬಡ್ಡಿಗ್ ಇಂಟ್ರೆಸ್ಟ್ ಕೊಟ್ಟಿದ್ದು ಅಲ್ಲಿವರೆಗ ಯಾರು ಇಂಟ್ರೆಸ್ಟ್ ತಗೊಲಿಲ್ಲ
ಹ್ಮ್ ಏನ ಈಗ ಮತ್ತೆ ಅದು ಸ್ಟಾಪ್ ಆಯ್ತು ಅನ್ಸೆ ಎಲ್ಲೋ ಆಡ್ಲಾ ಇಲ್ಲ ತುಂಬಾ ವರ್ಷ ಆಯ್ತು
ಇಲ್ಲ ತುಂಬಾ ವರ್ಷ ಆಯತ ಸ್ಟಾಪ್ ಮಾಡಿದ್ರುಂ
ಹಾ ಹಾ ಹಾ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ ಅರಲ್ಲಿ
ಎಲ್ಲಿ ಸ ಕಬಡ್ಡಿ ಇಲ್ಲ ಸರ್ ಒಂಬತ್ತು ಜನ ಇರ್ತಾರೆ
ಒಂದ್ ಕಡೆ ಒಂದ
ಒಂದು ಒಂದು ಟೀಮಲ್ಲಿ ಒಂಬತ್ತು ಜನ ಇಡ್ತಾರೆ
ಅದ ಏನ್ ಪ್ರೊಸೀಜರ್ ಅಲ್ಲಿ ಬ
ಯಾದು ಸರ್ ಕಬಡ್ಡಿಲಿ ಸರ್ ಒಬ್ಬ ರೈಡರ್ ಅ ರೈಡರ್ ಅಂತ ಇರ್ತಾರೆ ಕ್ಯಾಚರ್ ಅಂತ ಇರ್ತಾರೆ ಡಿಫೆಂಡರ್ ಅಂತ ಹೇಳ್ತಾರೆ ನಾಲ್ಕು ನಾಲ್ಕು ಗ್ರೂಪ್ ಮಾಡ್ಕೊಂತಾರೆ ಸರ್ ಒಂದು ಟೀಮ್ ಒಂದು ಟೀಮಲ್ಲಿ ಒಂಬತ್ತು ಜನ ಇರ್ತಾರೆ ನಲ್ಲ ಗ್ರೂಪ್ ಮಾಡ್ಕೊಂತಾರೆ
ಹ್ಮ್
ರೈಡರ್ ಅಂತ ಅಂದರೆ ಅವಾನನು ಬರೀ ರೈಡಿಂಗೇ ಮಾಡ್ತಾಯಿರ್ತಾನೆ ಅವನು ಸೆಂಟ್ರಲ್ ಇದು ಮಾಡ್ಕೊಂಡಿರ್ತಾರೆ ಡಿಫೆಂಡರ್ ಅಂತ ಅಂದ್ರೆ ಬಂದವ್ರನ್ನ ಇ ಹಡ್ದಿ ಇ ಮಾಡ್ಕಕೆ ಕಾರ್ನರ್ ಪೆನಾಲ್ಟಿ ಅಂತ ಇರುತ್ತೆ ಆ ಕಡೆ ಒಬ್ಬರು ಕೊಡ ಇರ್ತಾರೆ ಡಿಫೆಂಡರ್ ನಾಕಂಡ ಇರ್ತಾರೆ ಅದ ಕ್ಯಾಶ್ ಔಟ್ ಮಾಡ್ಕಳಕ ಅನ್ಬಿಟ್ಟು ಇದು ಮಾಡ್ತಾರೆ
ಹ್ಮ್ ಹ್ಮ್ ಹ್ಮ್
ಅವಾಗೆಲ್ಲ ಇಷ್ಟ ಹೆಚ್ಚು ರೂಲ್ಸ್ ಇರಲಿಲ್ಲ ಸರ್ ಪ್ರೋ ಕಬಡ್ಡಿ ಬಂದಮೇಲೆ ರೂಲ್ಸ್ ತುಂಬ ಚೆನ್ನಾಗಿತ್ತು ಆಗ ನಮ್ಗೆ ಎಷ್ಟು ಅಷ್ಟು ನಮಗೆ ಕಣ್ಣು ಅಲತೆಗೆ ಎಷ್ಟು ಮಾಡ್ಬೇಕಾಗಿತ್ತೋ ಅಷ್ಟು ಮಾಡ್ಕೊಂಡಿದ್ದ ಅಷ್ಟೇ
ಹ್ಮ್ ಹ್ಮ್
ಕಬಡ್ಡಿ ಬಂದಮೇಲೆ ತುಂಬ ಇದಿತ್ತು
ಕಬಡ್ಡಿ ಆಡುವಾಗ ತುಂಬಾ ರಿವೆಂಜ್ ಎಲ್ಲ ತೀರ್ಸ್ಕೊಳ್ಳೋರು ಅಲ್ವಾ ಇದ್ರಲ್ಲಿ ಒಡಿಯರು ಗಲಾಟೆ ಮಾಡ್ಕೊಳ್ಳೋದು
ಇತತಿ ತ
ಹ್ಮ
ಅದಾ ಅದು ಇದಿದ್ದ್ರಿಂದನೇ ಸ್ಟಾಪ್ ಮಾಡಿಬಿಟ್ಟಿದ್ರು ಅದನ್ನ ಹ ಇದು ಅನ್ಬಿಟ್ಟೆ
ಓ ಅದೇ ಇದರಿಂದಾಗಿ ಇದು ಇದಕ್ಕೆ ಸಪೋರ್ಟ್ ಕಡಿಮೆ ಆಯ್ತು ಅಂತ ಹ
ಆಮೇಲೆ ಸ್ಟೇಟ್ ಲೆವೆಲಲ್ಲಿ ತಮಿಳ್ನಾಡುಗು ಒಂದ್ಸರ್ತಿ ಗಲಾಟೆ ಆಗೋಯ್ತು ಆಕ್ಚುಲಿ ಅದು ಪ್ಲೇಸ್ ಸ್ಟಾರ್ಟ್ ಆಗಿದ್ದ ತಮಿಳ್ನಾಡಿಂದ ಅವ್ರಿಗೂ ಕರ್ನಾಟಕಕ್ಕೂ ತುಂಬ ಗಲಾಟೆ ಆಗೋಯಿತು
ಹ್ಮ್ ಹ್ಮ್ ಹ್ಮ್ ಹ್ಮ್
ಕಬಡ್ಡಿ ಬಂದಮೇಲೆ ಸಹ ಇದು ಮಾಡೋದು ತಿರ್ಗಾ
ಓಕೆ ಓಕೆ
ಹ್ಮ್
ಹ್ಮ್ ಆಮೇಲೆ ಖೋಖೋ ಖೋಖೋ ಏನೋ ಈಗ ಯಾರು ಅದು ಸ್ಕೂಲ್ ಮಕ್ಕಳು ಆಡ್ಸಲ್ಲ ಅಂತ ಅನ್ಸುತ್ತೆ ಈಗ ಕೊ
ಇಲ್ಲ ಸರ್ ಖೋಖೋ ಆಡ್ತಾರೆ ಅದು ನಿಲ್ಸ್ ಸ್ತ ಇಲ್ಲ ಆಡ್ತಾರೆ ಆದರೆ ಅಷ್ಟು ಇದುಕ್ ಬರಲಿಲ್ಲ ಸರ್ ಅದು
ಹಾ ಹಾಂ
ಕು ಬರ್ಲೇ ಇಲ್ಲ ಅದ್ ಸ್ಟೇಟ್ ಲೆವೆಲ್ ಅಲ್ಲಿ ಬರಲೇ ಇಲ್ಲ ಏನಿದ್ರು ಹೋಬಳಿ ಮೊಟ್ಟೆ ಜಿಲ್ಲಾ ಮೊಟ್ ಟ್ಟಿಕ್ಕೆ ಮುಟ್ಟಿತ್ತು ಅವರ್ತ ತಿರ್ಗಾ ಜಿಲ್ಲಾ ಮಟ್ಟದಿಂದ ತರ್ಲೇ ಇಲ್ಲ ಅವ್ರು
ಹ್ಮ್ ಹ್ಮ್
ಅದು ಒಳ್ಳೆ ಗೇಮ್ ಸರ್
ಅದು ಹೆಂಗ್ ಅದು ಪ್ರೊಸೀಜರು ಮಾ ಎಷ್ಟ್ ಜನ ಕೂತಿರ್ತಾರೆ ಒಬ್ಬ ಓಡ ಹಿಡಿಯೋದು ಒಬ್ಬ ಓಡೋದು
ಚೆನ್ನಾಗಿ ಕೂತಿರ್ತಾರೆ ಸರ್ ಆ ಕಡೆ ಈ ಕಡೆ ಪೋಲ್ ಲೈನ್ ಇರುತ್ತೆ ಕೋ ಕಟ್ಕೊಂಡು ಹೋಗ್ತಾನೆ ಬ್ರೀತ್ಲೆಸ್ ಆಗಿ ಅವನು ಕೋ ಹೇಳ್ತಿರ್ ತನೆ ಅಂದ್ರೆ ನಮ್ಮ ಆ ಕಡೆ ಈ ಕಡೆ ನಮ್ಮ ಮೈ ಟಚ್ ಆಗ್ದಂಗೆ ಅವ್ನ ಔಟ್ ಮಾಡ್ಕೋಬೇಕು ನಾವು ಹಾಗೆ ಅದು ಒಳ್ಳೆ ಗೇಮ್
ಹ್ಮ್ ಹ್ಮ್ ಅದೆಂಗೆ ವಿನ್ನು ಅಲ್ಲ ವಿನ್ ಆಗದೆಂಗ್ ಗೆ ಅದು ವಿನ್ ಆಗದೆಂಗೆ ಸೋ ಅದಾಗ್ಬಿಟ್ಟಿದೆ ಅದು ಅದು ಅವ್ನ್ ಕ್ಯಾಚ್ ಮಾಡವ್ನ್ ಮಾತ್ರ ಅವ್ನ್
ಹೌದು ಒಂದು ಪಾಯಿಂಟ್ ಸಿಗುತ್ತೆ ಒಂದು ಪಾಯಿಂಟ್ ಸಿಗುತ್ತೆ ನಾವು ಎಷ್ಟು ಜನ ಟೀಮ್ ಅಂತನೇ ಇರುತ್ತೆ ಸರ್ ಆ ಟೀಮಲ್ಲೂ ಒಂಬತ್ತು ಜನ ಇರ್ತಾರೆ ನಮ್ ಟೀಮಲ್ಲೂ ಒಂಬತ್ತು ಜನ ಇರ್ತಾರೆ
ಹ ಹಾ
ಅವ್ರು ಅವ್ರನ್ನ ಎಷ್ಟು ಕೆ ಎಷ್ಟು ಅಷ್ಟ ಔಟ್ ಮಾಡಿರ್ತೀವಿ ನಾವು ಆಟ ಆಡುವಾಗ ಅದಕ್ಕಿಂತ ಒಂದು ಪಾಯಿಂಟ್ ಜಾಸ್ತಿ ಔಟ್ ಮಾಡ್ಕೋಬೇಕು ಅವಾಗ ವಿನ್ ಲೆಕ್ಕ ಆಮೇಲೆ ಅದರಲ್ಲಿ ಟೈಮಿಂಗ್ಸ್ ಇದೆ ಸರ್ ಒನ್ ಅವರ್ ಟೈಮಿಂಗ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ಅದು ನಲ್ವತ್ ತ್ತೈದು ನಿಮಿಷದಲ್ಲಿ ಗೇಮ್ ಮುಗ್ಸ್ಬೇಕದು
ಹ್ಮ್
ಹ್ಮ್
ಅವಾಗೆಲ್ಲ ಖೋ ಖೋ ಕಬಡ್ಡಿ ಆಡುವಾಗ ಬಾಳ ಒಂಥರ
ಆಯ್ತು
ಬಾಳ ಎಂತೂಸಿಯಾಸಮ್ ಇರೋದು ಎಲ್ಲ ಬು
ಆಮೇಲೆ ಅದು ಲೋಕ ಲೋಕ್ ಕಲ್ಲಿಗಾಗ್ ಇರೋದ್ರಿಂದ ತುಂಬ ಇದಿತ್ತು ಸರ್ ಅದು ಹುಡುಗರಿಗೆ ಒಂದು ಹುಮ್ಮಸ್ಸಿತ್ತು ಮತ್ತೆ ಎಲ್ತ್ ತಿಯಾಗೂ ಇದ್ರು ಹುಡುಗುರು ಬಾಳ ಫಿಟ್ನೆಸ್ ಇತ್ತು
ಹ್ಮ್ ಹ್ಮ್
ಫಿಟ್ನೆಸ್ ಎಕ್ಸಸೈಸ್ ಬೆಳಿಗ್ಗೆನೆ ಮಾಡ್ಸೋರಲ್ವ ಸರ್ ಫಿಟ್ನೆಸ್ ಇತ್ತು ತುಂಬ ಫಿಟ್ನೆಸ್ ಇತ್ತು ಒಬ್ಬ ಬ್ರೀತ್ಲೆಸ್ ಆಗಿ ಅವ್ ಮೂರು ನಿಮ್ಷನು ಉಸಿರು ತಡಿತನೆ
ಹ್ಮ್ ಹ್ಮ್
ಮೂರು ನಿಮ್ಶ ಅವನು ಉಸಿರು ತಡೆದು ಓಡ್ತಾನೆ
ಹ್ಮ್
ಹಾಗೆ
ಸರಿ ಸರಿ ಸರಿ ಸರಿ ಶಂಕ್ರಣ್ಣನವ್ರೆ ಥಾಂಕ್ ಯು ಹಾ ಮಾ ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು ನೆಕ್ಸ್ಟು ಆ ಇನ್ನೊಂದು ಕಾಲು ಅಥ್ವಾ ಎರಡು ಕಾಲು ಯಾವ್ದಾರು ಮಾತಾಡಣ ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡಣ ಹೇಳಿ ನಾನ್ ಒಂದ್ ಹತ್ ನಿಮಿಷ ಬಿಟ್ ಮಾಡ್ತೀನಿ ಯಾವ್ದ್ರು ಬಗ್ಗೆ ಮಾತಾಡ್ತಿರಾ
ಯಾವು್ದ ಬಗ್ಗೆ ಒಂದು ಕಾಲ್ ಮಾತಾಡೋಣ ಸಾಬ
ಇಏನ್ನೊಂದ್ ಕಾಲ ಯಾವ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿೀರಾ ನೀವ ನೀವೇ ಮಾತ
ಯಾವ್ದ ದೇವಸ್ಥಾನದ ಬಗ್ಗೆ ಮಾತಾಡಿ ಸರ್
ಹೌದಾ
ಹಾಂ ಟೂರಿಸಂ ಬಗ್ಗೆ ಬೇಕಾರ ಮಾತಾಡ
ಸರಿ ಸರಿ ಸರಿ ಒಂದು ಹತ್ತು ನಿಮಿಷ ಬಿಟ್ಟು ಮಾಡ್ತೀನಿ ತ್ಯಾಂಕ್ ಯು ತ್ಯಾಂಕ್ ಯು ಹ್ಮ